ಹ.
ಲೋ.......... ಯಾವು ತಿನ್ನಲ್ಲ.
ಯಾಕ ತಿನ್ನರ್.
ಆಸಲ್ ಹಾಸ್ಟೇಲ್ ಊಟ ನ ಹೋಗಲ್ಲಾ.
ಪುಲ ಡಿಮಾಂಡ ಅಪ್ಪ ನಿಮ್ದ.
ಹ್ಮ್ ನೆ ಐಯ ತಿ ಐವತ್ತ ನೂರು ರೂಪಾಯಿ ತಿನ್ನೋಣ ನೆ ದವ ನೆ ನ
ಶಿರಿ ನಿಮ್ ಮೂರ್ ಕಡೆ ನಮ್ ತಂಗ್ಯಾಳೆ ಓಬಕ್ಕಿ.
ಯಾ ಊರು.
ಯಾವ್ರನ್ ಗೊತ್ತ ಒಟ್ಟು ಶಿನ್ನೂರ್ ಕೈಡ ಅ ಸಿನ್ನೂರ್ ಸೈಡ್ ಅಣ ಅಂತ ಹೇಲತಾಳ. ಹ ಹ್ಮ್ ಬೆಂಗಳೂರಗರ್ತಾರ ಹಂಗಂದ್ರೆ ಇಲ್ಲಿ ಇರ್ಲಾ. ಏಯ್ ನನ ಅಷ್ಟೊಂದೇನು ಕ್ಲೋಸ್ ಇಲ್ಲ.
ಹ್ಮ್
ನ ಮುಡಿ ಕ್ಲೌಸ್ಫುಲ್ಲು ನಿ ಮುಡಿಲ್ಲ ಪರಿಚ.
ಹ್ಮ್ ಹ್ಮ್
ಹ್ಮ
ಏನೂ ತಿನ್ನ.
ಇದ ಕೊರಕುರೇ.
ಹಾ ಕೃಪೇಯೆ.
ಬಾಲಾಜಿ.
ಹ್ಮ್
ಹ್ಮ್
ತಿನ್ ತಿನ್ ತಿನ ಊಟ ಮಾಡೂ ಕುುರ್ಕುರ್ ಗುರ್ಕುರ್ ತಿನ್ಬಾರ್ದ ಊಟ ಮಾಡು.
ಊಟ ಮಾಡೋ ಒಟ್ಟಿ ತುಂಬಲ್ಲೂ.
ಆರೋಗ್ಯಕ್ ಒಳ್ಳೆದಲ್ಲದು.
ಅ ಇದೆ ಮಾಡ್ಬೇಕ ಗೊತ್ತಿಲ್ಲ.
ಹ್ಮ್ ಹ್ಮ್
ಹ್ಮ್ ಎಂತ ಮಾಡ್ರ ಉದ್ದಾರ ಆತ.
ಹಾ
ನಿಮ್ದು ಶಂಕರೆ ಬಂದ್ ನೋಡ.
ಗೊತ್ತಿಲ್ಲ ನಮ್ಗ ಅಂತ ತಿಂದ್ರ ಚಲೋ ಆತದಂತೆ.
ಹ್ಮ್ ನಿಮ್ದು ಶಂಕರೆ ಕೊಡೋಂಗ.
ಹ್ಮ್
ಹ್ಮ್ ಸಂಕರಪೂಡಂದೆ
ನಾಂದಿ ವೆನು
ಹ್ಮ್
ಮಾತಾಡ್ಸ
ಹೌದಾ
ಅದನ್ನೇಹಕ್ತರ್ ನಳ ಬರ್
ಊರ್ಗೆಂದ ಹೊತ್
ಹತ್ತೊಂಬತ್
ಅಂ
ತೊಂಬತ್ತಕ್
ಏ ಹಾತೊಂಬತ್ಕ್ರ್
ಕೆಲ್ಸದ ಊರಾಗ ಮನ್ಯಾಗ ಬಾ ಅನತಾರ
ಹ್ಮ್ ಹೊಲ ದೇವಸ್ಥಾನ ತೆಳಗೆ
ಹ್ಮ್ ತಿಂಗಳಾಯ್ತ
ತಿಂಗಳ್ದಾ
ಹ್ಮ್
ಮೋರಂಮ್ ಹೋಗಿಲ್ಲ
ಮೊಹರಂ ಹೋಗಿಲ್ಲೆ ಹೋಗ್ಬೇಕಂತಿತ್ತು
ಹ್ಮ್
ಹೋಗೋ ಮನ್ಸಿಲ್ಲ ಬಿಟೆ
ಯಾಕ್ ಮಚ್ಚ
ಹೋಗಂಗಾ ಅನ್ಸಲರಪ್ಪಾ ಏನ ದಿನ ನೋಡಿದ್ದೇ ಇರ್ತದೆ ಅನ್ಸಿಬಿಟ್
ನಾನೇ ಬರ್ತೀನಿ ಇರ ಕ ಬರಲ್ದಂತ ಅಲೋ
ಹ ಯ ನಮ್ದ ಯಾದ್ಗಿರಿ ಪಾಸ ಮಾಡಸ್ಬೇಕು ಹಂಗಲ್ಲಿ
ದೆ ಸ್ಟಾಂಪ್ ಓಡಸ್ಬೇಕಲಾ.
ಎಲ್ಲಿ
ಯಕರ
ಹಾ ಮಾಡ್ಸಲಲ್ಲ ಆ ಕಡೆ ಮಾಡಿಸಕ ಕೊನಮ್ಗ ಒಂದು ಯಾದಗಿರಿ
ಅಬ್ ಮಾಡ್ಸ್ತಾಡ ಒ ಜೈತ್ ಮಾಡ್ಸಕ್ಂತ ಅಲ್ಲ ನಂದ ಮನುಷನ್ ರಾಮೆ ಮಾಡ್ಸನ್ ಇರ್ಲ್ಲ ಸುಮ್ನೆ ಮೂರ್ ಕಡೆ ಮಾಡ್ಸಿ ಈ ಕಡೆ ಯಾಕ್ ಮಾಡ್ಸ ಅಂತ
ಹಾಸ್ಪೆಟ್ಲ್ ಹೋಗ್ ಬೇಡ ನಮ್ ಊರಿಗೆ ಬಸ್ ಜಾಸ್ತಿ ಇಲ್ ಬಿಡು
ಹಾಂ
ಐವತ್ತು ರೂಪಾಯಿ ಹೊಯಿತಿನಿ ನಮ್ ಊರಿಗ್ ನಾ
ಹ್ಮ್
ಹಾಸ್ಪಿಟ್ಲ್ ಹಾಕಿರಿ ಹಂಗ
ಹೌದಾ ರಮ್ಯಾ ಕ್ ಸಂಜೀಕ ಬರ್ತನ ರಮ್ಯಾ
ಹ್ಮ ಫಸ್ಟ್ ಏನ ಏನೇನ ಡಾಕ್ಯುಮೆಂಟ ಎಲ್ಲ ಕಾಲೇಜದಾಗ ಸಹಿ ಮಾಡ್ಸ್‌ಬೇಕಲ್ಲ ಏನೇನ
ಹ್ಮ್
ಏನ ಅಲ್ಲ ಬಸ್ ಪಾಸ್ದೇನ ಅಲ್ಲಿ ರಮೇಶ್ ಅನ್ನ ತ ಕೊಡ್ತಾನ
ಇಲ್ಲಿ ಒಡೆ ಕಾಲೇಜ್ದಾಗ ನಿಮ್ದ ಒಂದ ಆಧಾರ್ ಕಾರ್ಡ್ ಆಧಾರ ಕಾರ್ಡ್, ಆಧಾರ ಕಾರ್ಡ್ ರೆಸಿಪ್ಟು
ಹಾ
ನಿಮ್ದ ಎ ಸ್ಸಿ ಎಸ ಟಿ ದಾಗ ಬರ್ತಿಲ್ಲಾ ನಿಮ್ದ
ಹಾ ಎಸ್ ಸಿ
ದ್ರ ಕಾಸ್ನ್ ಕಬೇಕ್ ನಿಮ್ದು ಹೇಳಕ್ ಮಾಡ್ರ ಕ್ಯಾಶ್ನ್ ಕಗ ಅವ್ ಬಲ್ ಸಿಗ್ನೇಚರ್ ಆಾಕಿ ಸಿಗ್ನೇಚರ್ ಮಾಡಿ ಸೀಲ್ ಹಾಕಿ ಕೊಡ್ತಾನ
ಅಲ್ಲಿ ಕಾಲೇಜ್ದಾಗ
ಹಾ ಅಲ್ಲಿ ಹೋಗಿ ಯಾಕೆ ಇರುವಾಗ ಒಂದು ಸ್ಟ್ಯಾಂಪ್ ಮಾಡ್ಬೇಕು ತಸೀಲ್ದಾಗ ಯಾವ್ದಂದ್ರ ನ ಇಲ್ಲೇ ವಾಸವಾಗಿ ಇನ್ನಂತ ಒಂದು ಸ್ಟ್ಯಾಂಪ್ ಮಾಡಿ ಕೊಡ್ತಾರ್
ಹಾ
ಒಂದ್ ನೂರು ರೂಪಾಯಿ ಹೊತವು ಅಷ್ಟೇ
ಹ್ಮ್
ಅಲ್ಲಿ ಸ್ಟ್ಯಾಂಪ್ ಮಾಡಿ ಹಾಕ್ಸಿದ್ರೆ ಸಿಗಯ್ತ ಬರ್ಸ ಇಲಿ
ಆಯ್ತು ಮಾಡ್ಸಕೊಡು ತಕೊಂಡು ಬಂದು
ಹ್ಮ್ ಮಾಡ್ತಿರ್ತೀ ಇರು ಸ್ವಲ್ಪ ಮೌನೇಶ್ ಎಂ ಒ ಯು ಎನ್ ಐ ಇ ಎಸ್ ಹೆಚ್ ಎಂ ಒ ಯು ಎನ್ ಇ ಎಸ್ ಹೆಚ್ ಒನ್ ಒನ್ ಫಸ್ಟ್ ಹಲೋ
ಹಾಂ
ಹಾ ಹೋಗಿ ಕೇಳು ಜನ್ರಲ್ದಾಗ ಒಂದ್ ಬರ್ತ ಅಂತೆವ ಒಂದ್ ಆ ಸೈಡ್ ಅದನ್ ಕೊಡ್ಲತೀರಿ
ಹಾಪ್ ಚಡ್ಡಿ ಇಲ್ಲ ಅವತ್ ನೀ ಕೊಟ್ಟಿದ್ದ ಅಲ್ಲೇ ಬಿಟ್ಟು ಬಂದೆ ಪೈಸೆ ಎಷ್ಟದಾಗ
ಅಲ್ಲೇ ಅಲ್ಲೇ ಬಿುಟ್ಟು ಇಲ್ಲಲ್ಲ ಅದು ಆಯ್ಕೆ ಕೊಡಂತ ನೋಡ ಕೊಟ್ಟಲ್ಲ ನನ್ಗೆ ನಾನ್ ಹಂಗಿ ಸುತ್ತಗ ಅಲ್ಲೇ ಆದು
ಅಲ್ಲಿ ಒಂದಾದ ಈ ಕಡೆ ಏಷ್ಯಾ ಒಂದು ವೈದಾನ
ಹೌದಣ ಯಾವ್ದ್ ನೈಟ್ ಪ್ಯಾಟಿಗೆ ಆದೆನು
ನೈಟ್ ಪ್ಯಾಂಟ್ ಇಲ್ಲ ಹಾಕೊಂಡಿದ್ದೆ ಪ್ಯಾಂಟ್ ಮ್ಯಾಗ ಇರುತ್ತೇನಿ ನೋಡು ದಿನ
ಮಲ್ಲ ಬ ಅವ ನೈನ್ ಪಾಯಿಂಟ್ ಆರ್ ಬಲ್ಲ ಅವ ಇನ್ ಬಲ್ಲ ಅವಲ್ಲ ಜಿಗ್ಸಿ ಜಿಬಿಷಿ
ಅವರು ಪ್ಯಾಂಟ್ ಆಗಲೇ ನಿನಗ ಓಸು ತೊಳಿಬೇಕು
ಲಿಂಗ ನೈಟ್ ಪ್ಯಾಂಟ್ ತಗೋಬೇಕು ನನಗ
ಹ್ಮ ಪ್ಯಾಂಟ್ ಇಲ್ಲೋ ಇವನ್ ಬೆಲ್ಲಿ ಆದ ನೋಡು
ಹೂರ್
ಮುಂಬೈ
ಆಯ್ಕೆ ನೈಟ್ ಪ್ಯಾಂಟು ಆದೇನು ಕೊಡು ಒಂದು ಪುಟ್ಟಗಲಿ ಹಾ
ಹ ಯಸು ಆತ ಆತ ಅಲ್ಲ ಯಾರು
ಬೆಳ ಟ್ಟಗಲ್ಲ ನಾನು
ಕಟಗ ಸಕ್ಕಿಮ ಕಾಯಕಾಣ ತುರ ಸನ್
ಹೌದಾ
ಹ್ಮ್ ಆಕೆ ಕರಿ ಪತ್ರಿಲ್ಲ ಅರಿ
ಪಾಸ್ ಪಾಸ್ ಹಾಕ ಮತ್ತಿಗೆ ಹಲೋ ಬಸ್ ಪಾಸ್ ಆಕಾಗ
ಹ್ಮ್
ಕೌಂಟ್ರ ಯಾವುದು ಕೊಡ್ಬೇಕ ಅಂತಾರ ಯಾದಗಿರಿ ಅಂತ ಹೇಳಬೇಕು ನೋಡು
ಯಾವದು
ಯಾದಗಿರಾಗ ತಕ್ಕಂತೀನಿ ಅನ್ನಬೇಕು ನೋಡು ನೀ
ಗಾದಿರ ತಕ್ಕಕತ್ ನಕಾ
ಹ ಇಲ್ಲಿ ಆದ್ರ ಆದ್ರೂ ಬಾಜಿಗೆ ಕೊಡ್ತಾರ ಯಾದಗಿರಿ ಯಾದಗಿರೆಗಾದ್ರ ಇಲ್ ಇಲ್ ತ ಕೊಡ್ತಾರ ನಮ್ಮ ಶಹಪುರ್ ತಾಲೂಕು ಕೊಟ್ಟಾರ ಎಲ್ಲ ಮಂದಿ ಕಾಜು ಹೋಗಿ ಬಂದವ
ಶಾಪುರ್ ಯಾದಗಿರಿ
ಹ್ಮ್ ಮತ್ತೆ ಆಜ್ ಬಾಯಿಗೆ ಹೋಗಿ ಬಂದರೆ ಬಂದ್ರೆ ಲೆಕ್ಕದ ಆಗಲ್ಲ
ಹ್ಮ್
ಹ್ಮ ಹ
ಪೂರ ರಾಜಗಿರಿ ನಡೀದೆ ರಾಜೀಬೇರಿ ನದೂರು ನಡತದೆ ನಾವು
ಹ್ಮ್
ಶಾಪುರ್ ಯದಗಿರಿ ತಕೊಂಡ್ರ ಆಮಲೆ ಅಜೀಬಾಯಿಂದ ಹತ್ತಿದರು ನಡೀತ್ ನಂಗ್ ಆ ಕಡೆ
ಆಜ್ ಬಗ್ ತೊಂದ್ರ ಲೆಕ್ಕಕ್ಕಲ್ಲದು
ಇಲ್ಲ ಈಗ ಸಾಪೂರ್ ಯಾದ್ಗಿರಿ ತಗಾನದು
ಹಾ
ಹ್ಮ ಯಾದ್ಗಿರಿ ಹೋಗದನಾಗ ಜಾಜಿಬಾಯಂದ ಹತ್ತಿರ್ ನಡೀತದ
ಹ್ಮ ನಮ್ಮ್ ನಮ್ ಶಾಪ್ರ ರದ ಆಜಬಾಗ್ ಆಗ್ತವಿ ನಾವು ಆಜಭಾಗ್ ಇದ್ ಆವಿ
ಅದೇ ಏ ನಾಳೆ ನಾಡ್ದ ಹಾಕ್ಸಮ್ಮ
ನಾಳೆ ನಾಳೆ ಅದ ರಮ್ಯಾ ಕ ಸಂಜಿಕ್ ಬರ್ತನ್ ರಮ್ಯಾ
ಹ್ಮ್
ಸ್ಟ್ಯಾಂಪ್ ಎಲ್ಲಿ ಮಾಡಿಸಂತ ಇದ
ಹ್ಮ್ ಎಲ್ಲಿ ಮಾಡ್ಸನ ಅವ ರಮ್ಯಾ ಯಾದಗಿರಿ ಮಾಡ್ಸನ
ಹ್ಮ್ ಅಪಲ್ಲಾ ಅದಗಲ್ಲಾನ್ನೋಡ ಅಭಿನ್ನೋನೇ ನಮ ಡುಮನ್ ಕರ್ ಅದ ಹ್ಮ್ ಈಗ ಅವ್ನು ಬದಲಿ ಅವ್ನ್ ಪಾಸ್
ಹಾ ರಮ್ಯಾದ್
ಹಾ
ರಮ ರಮ್ಯಾನ್ ಪಾಸ್ ಕೊಳ್ಳ ಅಬಿ
ಹಾಂ
ಅದೇ
ಲೋ ಅಭಿ ಕೊಟ್ಟೆನ
ಇಲ್ಲ ಅಂತ
ಕೊಟ್ರಿಬಕ್ ನೀನ್ ಏನ ಬಲಿ ಅತ್ತ
ಹ್ಮ
ಹಾಕ್ಬೇಕು ಅಲ್ಲ ಹೋಗಿ.
ನಾಮಕ್ ವಸ್ತೆ
ಹಾ
ಹ್ಞೂ
ಇವಾ ಹಾಕಿಸ್ತೀನಂದ ಇವಾ ಬಿದ್ದವ ಇವಾ ಹಾಕಿಸ್ಲಿಲ್ಲ
ಮಾಡ್ತ ಬ ಸು ಅವಂದ ಅವ ಆಸ್ಂಡ್ಲ್ ಇನ್ನಾರತ್ ಮುಗದ ಇನ್ನ ಆಚಲ್ಬಟ್ಟ
ನಿಂದ ಮಾಡಿಸಿ ಇಲ್ಲ.
ನಂದ್ ಅವಾಗೆ ಮಾಡ್ಸಿನಪಾ
ಅದೇ ನಾನು ನಮ್ದ್ ಮಾಡ್ಸದಾಪ್ ಸ್ಟ್ಯಾಂಪ್ ಮಾಡ ನೀನೇ
ನನ್ ಸ್ಟ್ಯಾಂಪ್ ಮಾಡ್ಸದ ಗೊತ್ತೇಲ್ಲ ಅವ ಅವ್ರ ರಮೇನ್ ಅಣ್ಣ ಆಯ್ತ್ ಮಾಡಿಸ್ರತ್ ಕೇಳ ಮಾಡಿಸ ಹ್ಮ ಇಲ್ಲಾನ್ ರೀ ಮೂರ್ಗ್ ಮಾಡಕ್ ಅಂದ್ರೆ ಚಂದ ಇರತ್ತಲ್ಲಾ. ಹಾ ಅಲ್ ತಗ ಪಾಸ್ಪೋರ್ಟ್ಸ್ ಟಿಕೆಟ್ ತಕಲಕ್ ನಡಲ್ಲ ನಾನಷ್ಟಾಪ್ ಗತಾನಲ್ಲ
ನೀ ಬ ಸಿ
ಹ್ಮ್ ಹ್ಮ್ ನಾನ್ ಸ್ಟಾಪ್
ನಾನ್ ಸ್ಟಾಪ್ ಬಂದಿಲ್ಲ.
ಹ್ಮ್
ಬಡ್ಸ ಮತ್ ನ ಇನ್ ಸುರಪುರ ಗೆ ತಗಸ್ಬೇಕತ್
ಹಾ
ಇಲ್ಲಿಂದ ಮತ್ ನಾ ಪಾಸ್ ತಗ್ಸರ ನಮ್ಮೂರಿಗೆ ಸುರ
ಯಾವದಲ ಸರಿ ನೀ ಮಾತಾಡಕ ಹ್ಮ್ ಹಲೋ
ಸಾಕ್ ನಮ್ಗ
ಹೌದಾ
ಹ್ಮ್ ಹಾಸ್ಪಿಟ್ಲ್ ಹೋಗಿ ದಿನ ದಿನ ಹೋಗ್ಬೇಕತ್ತಲ್ಲ.
ಆಯ್ತು ಒಂದತ್ವಲ್ಲ ಒಂದ್ ತಿಂಗಳ್ ಅಲ್ಲಿ ಎಷ್ಟ್ ಆಗಲ್ಲ ಈ ಕಡೆ ದೇವ್ದುರ್ಗನ ಹಕ್ತಾರಂತ ಹ ಆಕ್ತಿರ.
ಹ್ಮ್
ಹಾಸ್ಪಿಟಲ್ ಡ್ಯೂಟಿ ದವ ದೂರ್ಗ್ ಹಾಕ್ತಾರ.
ಹ್ಮ್
ಮತ್ತೆ ಈ ಕಡ ಅವ ರುದ್ರನ್ರ ಊ್ರ ಒಂದ್ ಆಗ್ತಾರಂತ
ನಾ ಯಾದಗಿರಿ ಹಾಕ್ಸರಿ ಸ ಯಾದ್ಗಿರಿನ ಬಿತು ಬರ್ತಿ
ಹ್ಮ ಯತಿ ಆತಾರ ಡ
ರಮೇಶನ ಹೇಳೋದು ಯಾದಗಿರಿ ಹಾಕಣ
ಹ್ಮ್ ನ್ ಕಗತ ನಶ
ಹ್ಮ್
ನಿಮ್ ಜಾಸ್ತಿ ಯಾರು ಬೊತ್ತಾರ
ನಮ್ದಾಗ ಮೈಸೂರಿ ಮೈಸೂರಿ ಮಲ್ಯ ನಾನು
ಅಬಬಬಬಾ
ಬಸ್ ಇಲ್ ಮತ್ತತ್ ಹೆಂಗ ಆಗ್ತಾನ ಮ್ಯಾಗ ಹುಡುಗರು ಕಡಿಮೆ ಆದಂದ್ರೆ ಹುಡುಗಿ ಹೆಂಗ ಆಗ್ತಾನ ಹಾ ನಾವ ಇ್ದಂ ಹಾಕಲ್ಲೆ
ಇಲ್ಲೋರ ನಾನಾ
ನ ಹುಡ್ಗರು ಸಹ ಮಾಡಿ ಹಾಕ್ತಾರೆ ಹಗಿದ್ರರು ಹುಡುಗಿಯರುರು ಹುಗ
ಹ ಅದು ಬಿಡ ಭೀಮಣಾ
ಹ್ಮ್
ಬಿಮಣ ನಾ ನಾ ಕಾಯ ಜಲ್ಲಜಚ್ಚ
ಹ್ಮ್ ಅಟೆನ್ಸ್ ಯಾರ್ ಎಲ್ಲ ಅಟೆನ್ಸ್ ಇದ್ರೆ ನೋಡಕ್ ಒಟ್ಟ ನಸಿದ್ರು ನೋಡದತ
ಇನ್ನೊ ಒಂದ ಐಧ್ ನಿಮ್ಷಾ ಮಾತಾಡ್ಲೇ ಇನ್ನೋ ಅಸ ಮೂರ ನಿಮಿಷ ಮಾತಾಡು
ಕಟ್ಟ ತಾನೆ ಅವ್ರಕ್ಕ ಬಲ್ ಕಟ್ಟರ್
ಹೌದಾ ಎಲ್ಕುಸರಿ